ಹಲೋ
ಕೇಳಿಸತಿದ್ಯಾ ಹೇಳಿ.
ಎಸ್ತ ಎಲ್ಲಿಗೆ
ಹಾ ಕೇಳಿಸ್ತಿದೆ ಹೇಳಿ
ಏನ್ ಮಾಡ್ತಿದ್ರಿ.
ಮಲಂಗಿದ್ದೀರಿ ನೀವು
ಏನು
ಸುಮ್ಮತ ಕೊಂಡಿದ್ದೆ ನೋಡಿ ಹೇಳ
ಹು ಸಮಾಚಾರ
ಸಿರಿಗಾಡದುಕ
ಹ
ಇವಾಗ ನೋಡಿ ಹೆಂಗಿದ್ರು ನಾವ್ ಕ್ರೀಡೆನು ಮಾಡಲ್ಲ ಇವಾಗ ಎಲ್ಲ ನಾವ ಕ್ರೀಡೆನು ಆಡಲ್ಲ ಏನು ಆಡಲ್ಲ ಸ್ವಲ್ಪ ಸಿರುಕೊಂಡ್ ಅದು ಇರ್ಬೇಕು
ಹ ಹೌದು ಹೌದು ಓಡಾಡ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಇದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ
ಅದೇ ಈವಾಗ ನಮ್ಗೆ ಅಂತ ಏನು ಕ್ರೀಡೆ ಎಲ್ಲಾ ಕಮ್ಮಿ ಮಾಡ್ಬಿದ್ದಿದ್ದಿ ಇವಾಗೆಲ್ಲ ಸರಿ
ಹೌದು ನಿಮ್ಗೆ ಯಾವ್ಯಾವ್ ತರ ಕ್ರೀಡೆಗಳಿಷ್ಟ. ನಿಮಗೆ ನೀವ್ ಯಾವಯಾವ ತರ ಕ್ರೀಡೆ ಆಡಿದ್ದೀರ
ನಂಗೆನ್ ಕ್ರೀಡೆೆಯಲ್ಲಿ ಎಲ್ಲಾನು ಇಷ್ಟ ಆಗ್ಗುತ್ತೆ ಎಲ್ಲಾನು ಎಲ್ಲಾನು ಆಡ್ಬೇಕಂತ ಇರುತ್ತೆ ನಂಗೆ ನೀನ್ ಕ್ರೀಡೆ ಇಷ್ಟ ಇಲ್ಲ ಆತರ ಏನಲ್ಲ ನಾನು.
ಆ ಹಾ ಆ ತರ ಅಂದ್ರೆ ಬಲು ತುಂಬಾ ಮುಖ್ಯವಾದ ಕ್ರೀಡೆ ತುಂಬಾ ಇಷ್ಟಪಟ್ಟ ಆಡೋ ಕ್ರೀಡೆ ಯಾವುದು ನೀವು.
ನಾನ್ ಆತರ ಏನಾರಡಿದ್ರೆ ಇದು ತ್ರೋ ಬಾಲ್ ಆಗಲಿ
ಹ್ಮ ಹ್ಮ ಆತರ ಕ್ರೀಡೆ ಆಡ್ತೀರ
ಈತರ ಚೆಂಡೆಯಿಂದ ಏನಾದಾರೂ ಕ್ರೀಡೆ ಇರುತ್ತಲ್ಲ ಅವೆಲ್ಲ
ಹಾ ಆತರ ಆಡ್ತೀರ ಹ್ಮ್ ನಾವು ಓಟದ ಕ್ರೀಡೆ ಬರುತ್ತೆ ನೋಡಿ ಓಟ ಸ್ಪರ್ಧೆ ಆತರ ಕ್ರೀಡೆ ಆಡ್ತರಿ ಅಂದ್ರೆ ಖೋ ಖೋ ಆಡ್ತಿವಿ
ನಿಮ್ಗೆಲ್ಲ ಅಂದ್ರೆ ಓಡ ಓಡಾ ಓದಾಡ ಆಟ ಓದ್ಕೊಂಡು ಹೋಗೋ ಆಟ ಎಲ್ಲ ಆಡ್ತಾ ಇದೆ
ಹ ಹೌದು ಖೋಖೋ ಆತರ ಆಟ ಎಲ್ಲ ಇಷ್ಟ ಇಷ್ಟ ನಮ್ಗೆ
ಹ ಹಾ ನಿಮಗೆ ಅವೆಲ್ಲ ಇಷ್ಟ
ಹಾ ನೀವು ಭಾಗವಹಿಸಸ್ತೀರ ನಿಮ್ ಶಾಲೆಗೆ ಕಾಲೇಜ್ ಅಲ್ಲಿ ಏನಾನಾ ಮಾಡಿ
ಹಾ ಹೋಗಿ ಬಂದು ನಮ್ಗೆ ಯಾವಾಗೂ ಹೊಂದ್ಸಲ್ ಒಂದ್ಸಲ ಮಾಡ್ತಾರೆ ಬಾಯ್ತು ನೀವ್ಯ್ತ
ಹಾ ಹೌದು ಹೌದು ನಮ್ಗೂ ಅಷ್ಟೇ ವರ್ಷದಲ್ಲಿ ಒಂದು ಸಲ ಎರಡ್ ಸಲ ಮಾಡ್ತಾರೆ ಅಷ್ಟೇ
ಹಾ
ಭಾಗವಹಿಸ್ಬೇಕಲ್ಲ ಆಡದೆ ನಾವು ವರ್ಷಕ್ಕೆ ಒಂದೇ ಸಲ ಇನ್ನ ಮನೆಗ್ ಬಂದ್ರೆ ಆಡಕ್ ಆಗಲ್ಲ ಬರೋದು ಲೇಟ್ ಆಗುತ್ತೆ
ಇನ್ನೊಂದು ಇವಾಗ ಆಡ್ಬೇಕ ತ ಹೊರ್ಗಡೆ ಯಾರು ಸಿಗಲ್ಲ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ
ಕ ಶಾಲಾ ಕಾಲೇಜುಗಳಲ್ಲಿ ಸಿಕ್ಕುವ ಅಷ್ಟು ಜನಗಳು ಒಳಗಡೆ ಎಲ್ಲೂ ಸಿಗೋದಿಲ್ಲ ಒಬ್ಬೊಬ್ಬ್ ಇಬ್ಬಿಬ್ ಬೇಕು ಅಂದ್ರೆ ಬೇಜಾರ್ ಆಗ್ತಿದೆ ಜಾ
ಅ ಒಂದ್ ಒಂದ್ ಆಟ ಇ ಜನ ಇದ್ರೆನೆ ಚೆನ್ನಾಗಿರುತ್ತೆ ಅಂತ ಆತರ ನಮ್ ನಂಬಿಕೆ ಆಗ್ಬಿಟ್ಟಿದೆ ಅದು ಆತರ.
ಹ ಹೌದು. ಇನ್ನು ಇನ್ನೀವ್ ಕ್ರೀಡೆ ಆಡೋದು ಅದ್ರಿಂದಾನು ನಮ್ಗೆ ತುಂಬಾ ಕ ಉಪಯೋಗ ತರ ಇದೆ. ನಮ್ಗೆ ಮನ್ಸಿಗೆ ಶಾಂತಿ ಸಿಗುತ್ತೆ, ನಮ್ದು ನಮ್ ಬಾ ಏನು ದೇಹದಲ್ಲಿ ಏನಾನ ಸಮಸ್ಯೆ ಇದೆ ಕಮ್ಮಿ ಮಾಡುತ್ತೆ ಅಲ್ವಾ? ನಾವು ಕ್ರೀಡೆ ಕೆಲವರು ಅಹ ಏನು ಅಂದ್ರೆ ಇವಾಗ ಏನು ಕ್ರೀಡೆ ಆಡೋದು ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಕೆಲವರು ಕ್ರೀಡೆಗಂತಾನೇ ಹೋಗಿ ಕ್ರೀಡೆನೇ ಪ್ರ್ಯಾಕ್ ನಾವ್ ಹೆಂಗೆ ಕಾಲೇಜುಗಳಿಗೆ ಶಾಲೆಗೆ ಹೋಗ್ತಿರೋ, ಕೆಲವ್ರು ಕ್ರೀಡೆಗೆ ಹೋಗಿ ಕ್ರೀಡೆದೆ ಕಲ್ ತ್ಕೊಂಡು ಕ್ರೀಡೆನೆ ಅವ್ರಿಗೆ ಶಾಲಾ ಕಾಲೇಜು ಆಗ್ಬಿಟ್ಟಿದೆ.
ಹೌದ್ ಆಥರನೂ ಇದ್ದಾರೆ. ಆದ್ರೆ ಅದು ಸ್ವಲ್ಪ ಜಾಸ್ತಿ ಕಮ್ಮಿ ಆಗ್ಬ ಿನ ಕದಿಂದ
ಕೆಲವ್ರುಗೆ ಮನ್ಸಿಗೆ ಶಾಂತಿ ಬೇಕು ಅಂದ್ರೆ ಮನ್ಸಿಗೆ ಏನನೋ ಒತ್ತಡ ಇದ್ರೆ ಕ್ರೀಡೆ ಆಡೋದಕ್ಕೆ ಹೋಗ ಹೋಗ್ತಾರೆ ಶಟಲ್ ಬ್ಯಾಡ್ಮಿಂಟ
ಹ್ಮ, ಈಗ ಇವಾಗೆಲ್ಲ ಐ ಹೆಂಗೆ ಅಂದ್ರೆ ಮನ್ಸಿಗ್ ಏನಾದ್ರು ನೋವಾದ್ರೆ ಹಂಗೆ ಹಿಂಗೆ ಅಂತ ಅವಾಗ ಅವಾಗ ಹೋಗ್ತಿರ್ತಾರೆ ಆಡಕ್ಕೆಲ್ಲ. ಹಿಂಗೆ ಅಂದ್ರೆ ಯಾವಾಗ್ಲೂ ಹೋಗ್ಬೇಕು ಯಾವಾಗ್ಲೂ ಆಡ್ತಿರ್ಬೇಕು ಚೆನ್ನಾಗಿರ್ಬೇಕು. ಆಡ್ಕೊಂಡಿದ ಚೆನ್ನಾಗಿರು
ಕ್ರೀಡೆಯಿಂದ ನಮ್ಗೆ ಮುಖ್ಯ ಇನ್ನೂ ನಮ್ ದೇಹಕ್ಕೆ ಅದು ದೈನಿಕ ಶಕ್ತಿ ಕೊಡುತ್ ನಮ್ಗೆ ಮಾನಸಿಕ ಶಕ್ತಿ ಹೆಚ್ಚಿಸುತ್ತೆ. ನಮ್ದು ಏನು ಸುಸ್ತನ್ನು ಎಲ್ಲ ಹೆಂಗೆ ಕಮ್ಮಿ ಮಾಡ್ಕೊಂಬೇಕು ಎಲ್ಲಾ ಹೆಂಗೆ ಅದೆಲ್ಲ ಒಂಥರ ಹೇಳ್ಕೊಡುತ್ತೆ. ನಮ್ಮ ಏನದು ಏನಾನ ಸಮಸ್ಯೆ ಆದ್ರೆ ಹೆಂಗೆ ಕಮ್ಮಿ ಮಾಡ್ಕೊಂಬೇಕು ಅಂತೆಲ್ಲ ಹೇಳ್ಕೊಡುತ್ತೆ ಕ್ರೀಡೆ. ಹೆಂಗೆ ನಾವು ಹೆಂಗೆ? ಗೆ ್ರೆ ಹೆಂಗೆ ಖುಷಿ ಪಡ್ತಿರೋ ಸೋತ್ರು ಹಂಗೆ ಖುಷಿಯಿಂದ ಸ್ವೀಕರಿಸ್ಕೊಂಬೇಕು ಅಂತ ಹೇಳ್ಕೊಡುತ್ತೆ ಕ್ರೀಡೆಯಿಂದ.
ಅದೇನ್ ನಿಜಾನೆ ಇವಾಗೆಲ್ಲಾ ಹೆಂಗೆ ಅಂದ್ರೆ ಕ್ರೀಡೆ ಆಡೋದ್ರಿಂದ ನಮಗೂ ಜಾಸ್ತಿ ಒಳ್ಳೇದು ಆರೋಗ್ಯಕ್ಕಾಗಲಿ ಏನೇ ಆಗ್ಲಿ ನಾವ್ ಹೆಂಗೆ ಅಂದ್ರೆ ನಮಗೂ ಗೊತ್ತಾಗುತ್ತೆ ಹಿಂಗೆಲ್ಲ ಈ ಸಲ ಚೆನ್ನಾಗಿದೆ ಇದರಿಂದ ನಮ್ಗ ಇಷ್ಟೆಲ್ಲಾ ನಷ್ಟ ಇದೆ ನಷ್ಟ ಅನ್ನದ್ ನಮಗೇನೂ ಇಲ್ಲ. ಯಾಕಂತಂದ್ರೆ ಅದ್ರಿಂದ ನಮ್ಗೆಲ್ಲಾ ಆರೋಗ್ಯನೂ ಚೆನ್ನಾಗಿರುತ್ತೆ ಆಡ್ಕೊಂಡಿದ್ರೆ ಯಾವಾಗಲು.
ಹ ಹೌದೌದು. ಇವಾಗ ಕ್ರೀಡೆ ಆಡೋದ್ರಲ್ಲಿ ಇವಾಗ ಯಾರಾದ್ರು ಕ್ರೀಡೆಯಲ್ಲಿ ಗೆದ್ರೆ ಅವ್ರಿಗೆ ಇನ್ನು ಕಾಲೇಜುಗಳಲ್ಲಿ ಎಲ್ಲಾ ಉಚಿತ ಪ್ರವೇಶ ಸಿಗುತ್ತೆ, ಎಲ್ಲಾ ಸಿಗುತ್ತೆ ದೇಶ ದೇಶಕ್ಕೂ ಕೇಸ್ಕಿ ಕೇಳ್ಸಿ ಕ್ರೀಡೆ ಆಡಿಸ್ತಾರೆ. ನಾವ್ ಯಾವ್ ಕ್ರೀಡೆ ಚೆನ್ನಾಗ್ ಆಡ್ತಿರೋ ಅವರೇ ದೇಶ ದೇಶಕ್ಕೂ ಕಳ್ಸಿ ಕ್ರೀಡೆ ಆಡಿಸ್ತಾರೆ. ರಾಜ್ಯಗೆಲ್ಲ ಕಳಸಿ ಕ್ರೀಡೆ ಆಡಿಸ್ತಾರೆ. ಅದೊಂಥರ ಬಲು ಮುಖ್ಯವಾದ ಇದಾಗಬಿಡುತ್ತೆ ನಮ್ ಜೀವನದಲ್ಲಿ ಕ್ರೀಡೆ ಅನ್ನೋದು.
ಹಾ ಈ ಬ ಅದ್ ನಮ್ ತಿಳ್ಕೋ ನಾವ್ ಹೆಂಗ್ ತಿಳ್ಕೊಂತೀವಿ ಅದು ಆತರ ಇರುತ್ತೆ. ಇವಾಗೆಲ್ಲಾ ಹೆಂಗೆ ಅಂದ್ರೆ ಇವಾಗೆಲ್ಲಾ ಕ್ರೀಡೆ ಆಡೋಕ್ಕೆ ಬೇರೆ ಬೇರೆ ರಾಜ್ಯ ರಾಜ ಅವಾಗೆಲ್ಲಾ ರಾಜ್ಯಕ್ಕೆ ಹೋಗ್ತಿದ್ರು ಇವಾಗ ಆದ್ರೆ ದೇಶ ಎಲ್ಲ ಜ ಾಗ ಎಲ್ಲ ಹೋಗ್ಬಿಡ್ತಾರೆ ಆಡ ಆಡ್ಬೇಕು ಅಂತ ಇವಾಗಲ್ಲಾ ಹೆಂಗೆ ಅಂದ್ರೆ ಅದ್ರನೆೆಲ್ಲ ಪದಕ ಪದಕಗಳೆಲ್ಲ ತೆಕೊಂಬಂದು ದೇಶಗಂತೆಲ್ಲಾ ಕೊಡ್ತಾರೆ ಇವಾಗೆಲ್ಲಾ ಬದಲಾವಣೆ ಆಗ್ಬಿಟ್ಟಿದೆ ಜಾಸ್ತಿ ಇವ್ನಿಂಗ್ ಕಾಲಕ್ಕೆ ಏನಿಂಗ್ ಕಾಲಕ್ಕೆಲ್ಲ ಕ್ರೀಡೆಗಳಿಗೆ ಎಸ್
ಹೌದೌದು ನಿಜ ನೀವ ಹೇಳ್ತಿರದು ನೀವ್ ಯಾವ್ದಾದ್ರು ಪದಕ ಆಗ್ದಿದ್ದೀರಾ
ಹಾ ನಾನು ಶಾಲೆ ಕಾಲೇಜಲ್ಲೆಲ್ಲ ಆತ
ಹದು ಚೆನ್ನಾಗಿರುತ್ತೆ ಮತ್ತೆ ಆತರ ಎಲ್ಲ ಕೀಡೆ ಆಡ್
ಅದು ಹಬ ಚೆನ್ನಾಗಿರುತ್ತೆ ಆಡ್ಕೊಂಡ್ ಇರ್ಬೇಕು ಅವಾಗ ಅವಾಗ ನಮ್ಗೂ ಸ್ವಲ್ಪ ನಾವು ನಮ ಯೋಚನೆ ಆಗ್ಲಿ ಅದೆಲ್ಲ ಚೆನ್ನಾಗಿರುತ್ತೆಷ್ಟ
ನಮ್ಗೂ ಸ್ವಲ್ಪ ಸಮರ್್ಯೆ ಸೆಯಿಂದ ಮುಕ್ತರ ಆ್ತರಿ ನೆಮ್ಮದಿ ಸಿಗುತ್ತೆ ನಮ್ದು ಏನೇ ಮಾನಸಿಕ ಸಮಸ್ಯೆಯಿಂದ ಒತ್ತಿಡ್ತಿ ಇರ್ತಿರಲ್ಲ ಕ್ರೀಡೆ ಆಡೋದ್ರಿಂದ ಸ್ವಲ್ಪ ಹೊತ್ ಕ್ರೀಡೆ ಆಡ್ಬಿಟ್ರಿ ನಮ್ದು ಮಾನಸಿಕ ಸಮಸ್ಯೆ ಎಲ್ಲ ಹೋಗ್ಬಿಟ್ಟು
ಚಲ ಚೆನ್ನ ಇತ್ತೆ ಒಥರಾ ನಮಗು
ನತನ ಖುಷಿಯಾಗಿರ್ತೇವಿ
ಅದು ನಿಜಮ
ಅದೇ ಕ್ರೀಡೇ ಕ್ರ್ ಅಂದ್ರೆ ನೀವು ಯಾವ್ ಮತ್ತಾದ್ರೂ ಕಬಡ್ಡಿ ಆಡ್ತೀವಿ ಹಗೆ ಕಬಡ್ಡಿ ಕ್ರಡೆ ಬಗ್ಗೆ ಗೆ ಇಷ್ಟ ಇದಿಯಾ
ಕಬಡ್ಡಿ ಆಡ್ತೀನಿ ಯಾವಾಗಾದ್ೂ ಕಮ್ಮಿ ಆದ್ರೆ ನಂಗೆ ಅಷ್ಟೊಂದ ನಿರ್ ಬಗ್ಗೆ ಎಲ್ಲಾ ಭಕ್ತಿ ಇಲ್ಲ ಸ್ವಲ್ಪ ಕಮ್ಮಿ ಎದುಕ್ಕ ಅಂತಂದ್ರೆ ಇವಾಗ್ ಹುಡುಗ್ ಗೆ ಇವಾಗಿನ್ ಕಾಲ್ದಲ್ಲಿ ಹೆಂಗೆ ಅಂದ್ರೆ ಹುಡ್ಗಿಯರಾದ್ರೆ ಕಬಡ್ಡಿ ಆಡ್ಬಾರ್ದು ಹಂಗೆ ಹಿಂಗೆ ಅಂತ ಜಾಸ್ತಿ ಹೇಳ್ತರೆ ಆರ್ಟ್ಸ್ ಅಲ್ಲ ಇವಾಗೆಲ್ಲ ಆದ್ರೆ ಇವಾಗ ಹುಡುಗಿರ್ ಇವಾಗ ಹುಡುಗಿಯದ ಮಾಡ್ತಿ ಇರೋದ್ ಏನ್ ಏ ಇಲ್ಲ ಆದ್ರೆ ಅದು ಅರ್ಥ ಮಾಡ್ಕೊಬೇಕು ಇವ್ರ ಅ
ಹ ಹೌದು ನಮ್ಗೂ ಅಷ್ಟೇ ನಾವು ಶಾಲೆಯಲಿದ್ದಾಗ ನಮ್ಗೆ ಕಬಡ್ಡಿ ಅನ್ನೋ ಆಟನೇ ಇರ್ತಿರ್ಲಿಲ್ಲ ಯಾಕೆ ಅಂದ್ರೆ ಅದು ಸ್ವಲ್ಪ ಗಾಯ ಪೆಟ್ಟು ಮಾಡೋಂತ ಆಟ ಅಲ್ವಾ ಏನಾದ್ರು ಮಾಡ್ಕೊ್ಬಿಟ್ಟ ಟ್ರೇ ನೋವಾಗುತ್ತೆ ಅಂದಬಿಟ್ಟು ಕಬಡ್ಡಿಯನ್ನು ಆ ಆಡ್ ಇರ್ತಿರ್ಲಿಲ್ಲ ಆದ್ರೆ ಕಬಡ್ಡಿ ನೋಡಕ್ ಒಂಥರ ಮನೋರಂಜಿತವಾಗಿರುತ್ತೆ ಅವರು ಒಬ್ಬೊಬ್ಬರನು ಇಡ್ಕೊಳದು
ಇಲ್ಲ ಒಥರ ಚೆನ್ನಾಗಿರುತ್ತೆದು
ಮತ್ತೆ ಕೆಲವರು ಕಬಡ್ಡಿನ ತುಂಬಾ ಖುಷಿಯಿಂದ ಆಳ್ತಿರ್
ಹಾ ಇಲ್ಲಿ ಅಂದ್ರೆ ಒಬ್ರೊಬ್ಬರು ಅದ್ರಲ್ಲಿ ಜಾಸ್ತಿ ಆಹ ಜಾಸ್ತಿ ಗೊ ಗೊತ್ತಿರುತ್ತೆ ಏನ ಅಂದ್ರೆ ಏನೇ ಆಗ್ಲಿ ಆಡ್ಬೋದು ಮಾಡ್ಬೋದು ಈ ಸರ ಜಾಸ್ತಿ ಹೆಂಗೆ ಅಂದ್ರೆ ಒಂದೊ ಒಂದೊ ಒಬ್ರೊಬ್ಬರಾದ್ರೆ ಹಿಂಗೆ ಓದೋದನ್ನೆಲ್ಲ ಬಿಟ್ಬಿಟ್ಟು ಕಬಡ್ಡಿ ಕಬಡಿಗ್ ಹೋಗಿ ಪದಕ ಎಲ್ಲ ಗೆದ್ದಿದೋರು ಇದಾರೆ
ಹ ಹೌದು ಅಂದ್ರುನು ಕಬ ಅಂದ್ರೆ ಕೆಲವರು ಕಬಡ್ಡಿನೇ ನನ್ ಜೀವನ ಅನ್ನೋ ತರ ತಗೊಬಿಟ್ಟಿರ್ತಾರೆ ಆದ್ರೆ ಅಷ್ಟು ಅವರು ಕಬಡ್ಡಿನ ಇಷ್ಟ ಪಡ್ತಿರ್ತಾರೆ ಅಂತ
ಹೌದು
ಎಷ್ಟು ಇಷ್ಟ ಪಡ್ತಾರೆ ಅಂದ್ರೆ ಹಗ್ಲು ರಾತ್ರಿ ರಿ ಅದರಲ್ಲಿ ಗೆಲ್ಬೇಕು ಅಂತ ಆಡ್ತಿರ್ತಾರೆ ಕಬಡ್ಡಿನ ಅಭ್ಯಾಸ ಮಾಡ್ತಿರ್ತಾರೆ ಕೆಲವರು
ಹಾ ಆಡ್ಬಿಟ್ಟು ಆತ್ರ ಎಲ್ಲ ಗೆದ್ ಬಿಡ್ತಾರೆ ಎಲ್ಲಾ ಜಾಸ್ತಿ ಕಷ್ಟ ಪಡ್ತಾರೆ ಗೆಲ್ಬೇಕ್
ಹ ಹೌದು ಮಾನಸಿಕ ಒತ್ತಡ ಇಂದ ಇ ಆದ್ರೆ ಕೆಲವರು ಶೆಟ್ಟಲ್ ಆಡಕ್ ಹೋಗ್ತಾರೆ
ಹಾ ಅದ್ ಆಡಿದ್ರೆ ಕಮ್ಮಿ ಆಗುತ್ ತೆ ಅಂತ ಹೋಗ್ತಿರ್ತಾರೆ ಆತರೇ ಜಾಸ್ತಿ ಜನ ನೋಡಿದೀವಿ ಇವಾಗೆಲ್ಲ ಹೆಂಗೆ ಅಂದ್ರೆ ಕೀಡೆ ಆಡ್ಬೇಕು ಅಂತ ಆಡಲ್ಲ ಅವ್ರ್ದು ಅನುಭವ ಚೆನ್ನಾಗಿರ್ಲಿ ಹಂಗೆ ಹಿಂಗೆ ಅಂದ್ರೆ ನೋಡು ಆಡ್ತಾರೆ
ಈಗ ಮಕ್ಕಳಿಗೆಲ್ಲಾ ಕ್ರೀಡೆ ಬಗ್ಗೆ ಅಷ್ಟು ಅನುಭವ ನೇ ಇರಲ್ಲ ಅಷ್ಟು ಬುದ್ಧಿನೇ ಇರಲ್ಲ ಅವರು ಕ್ರೀಡೆ ಆಡಿ ಅದೆಲ್ಲಾ ಆಡೋದಿಲ್ಲ ನಾವ್ಏನಿದ್ರು ಮೊಬೈಲ್ ಅಲ್ಲಿ ಕ್ರೀಡೆ ಆಡ್ತೀರಿ ಅಂತಾರೆ ಆದ್ರೆ ನಾಮ್ ಕಾಲದಲ್ಲೆಲ್ಲಾ ಮಣ್ಣಲ್ಲಿ ಹೋಗಿ ಆಡ್ತಿದ್ರಿ ಕ್ರೀಡೆನ ಎಷ್ಟು ಬಿದ್ದು ಆಡ್ತಿದ್ರಿ ಕ್ರೀಡೆಗಳನ್ನ ಆದ್ರೆ ಈಗ್ ಈಗಿನ ಕಾಲ್ದಲ್ಲಿ ಕ್ರೀಡೆದಂತ ಒಂದು ಸಮಯ ಕೊಟ್ರುನುನೂ ಅವ್ರ್ ಆಡೋದ್ ದಿಲ್ಲ ನಮ್ ಕಾಲದಲ್ಲಿ ಕ್ರೀಡೆಗಂತ ಸಮಯಿಲ್ಲ ನಾವು ಮೇಷರುಗಳತ್ರ ಕೇಳಿ ಕೇಳಿ ಸಮಯ ಮಾಡಸ್
ಇವಾಗ ಎಲ್ಲಾ ಕ್ರೀಡೆಗೆಲ್ಲ ಅವ್ರಿಗೆ ಸಮಯ ಇರುತ್ತೆ ಅಂದ್ರೆ ಇವರೋಗ ಆಡಲ್ಲ ಈ ತರ ಎಲ್ಲ ಮಾಡ್ತಿರ್ತಾರೆ
ಹೌದು ಕ್ರೀಡೆ ಆಡೋದ್ರಿಂದ ಹೆಚ್ಚು ಉಪಯೋಗಗಳಿದೆ ನಾವು ತುಂಬಾ ಕ್ರೀಡೆ ಆಡಿದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿ ನಮ್ ಮಾನಸಿಕ ಒತ್ತಡದಿಂದ ಇರುತ್ತೆ ಹಾಗಾಗಿ ನೀವು ಚೆನ್ನಾಗಿ ಕ್ರೀಡೆ ಆಡಿ ಸರಿನಾ
ಸರಿ ನಾನು ಆಡ್ತಿರ್ತೀನಿ ನೀವು ಆಡ್ತರಿ
ದ್ರು ಆಡಿ ಪರವಾಗಿಲ್ಲ ಸ್ವಲ್ಪ ಹೊತ್ತಾಡಿ ಅವಾಗ ನಮ್ಗೆ ಒಂದು ವಿಶ್ರಾಂತಿ ನೆಮ್ದಿ ಸಿಗುತ್ತೆ
ಅದನ್ನು ನಿಜಾನೇ ನೀವು ಆಡ್ಕೊಂಡಿರಿ ಸರಿನಾ
ಹಾ ಸರಿ ಆಯ್ತು